ಹಾ ಕೆಲ್ಸಿದೆ ನಿಗೆ
ಹಾ ಕೇಳಿಸದೆ ಹೇಳಿ
ಎಲ್ನಿ ಒಪ್ಪ ಹೇಗಿದ್ದೀರಾ
ಹ್ಮ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ
ಹ್ಮ್ ಚೆನ್ನಾಗಿದ್ದೇನೆ
ಹ್ಮ್ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಮಳೆ ಬರ್ತಾ್ರ ಅಂದ್ರ ಸುಮ್ಮ್ನೆ ಮಲ್ಕೊಂಡಿದೀಿ ನೀವು
ಮಳೆ ಬರ್ತಿದಯಾ ಅಲ್ಲಿ
ಹ್ಮ್ ನಿಮ್ಮ ಮನೆ ಹತ್ರ
ಹ ಇಲ್ಲಿ ಬರೋದು ನಿಲ್ಲೋದು ಬರೋ ಬರೋದು ಅಂದ್ರೆ ಎರಡ್ ನಿಮಿಷಾನೂ ಬರಲ್ಲ ಗುತ್ತಾ ಸುಮ್ನೆ ಒಂದೆರಡು ಅನಿಗಳ ಹಾಕುತ್ತ ಹೋಗ್ಬಿಡುತ್ತೆ ನಾವು ಬಟ್ಟೆಗಳು ಒಣ್ ಹಾಕಿದ್ವಿ ನಾನು ನಮ್ಮ ಅಕ್ಕ ಮಳೆ ಮಳೆ ಬಂದ ಅಂತ ಹೋಗಿ ಎತ್ಕೊಂಡ್ ಬಂದ್ರೆ ಎರಡ್ ನಿಮಿಷ ಆಗಂಗಿಲ್ಲ ಬಿಸಿಲ್ ಬಂದಿದೆ ಎಷ್ಟು ಕೋಪ ಬರುತ್ತೆ ಹೇಳಿ
ಹೌದ ಹೌದುೌ
ಹ್ಮ್ ನಲ್ವಾ
ಇಲ್ಲಿ ಅದೇನೆ ನಮ್ಮಮ್ಮಿನೂ ಬಟ್ಟೆ ಒದ್ದಾಕಿ ಮೇ ಮೇಲೆ ಹಾಕಿದ್ದಾರೆ ಒಣಗಾಕ್ ಹಾಕಿದಿದ್ದಾರೆ ಹ್ಮ್ ಅಂದ್ರೇನು ಮಳೆ ಬರ್ತೈತೆ ನಿಂತತೆ ಬರ್ತೈತೆ ನಿತ್ೈತೆ ಇವಾಗ ಏನೋ ಸ್ವಲ್ಪ ತು ಜೋರ ಆಗಿದೆ ಸೊ ಅದಕ್ಕೆ ಮನೆ ಒಳಗಡೆ ಬಂದು ಸಲ ನಿಟ್ಟಾಗಿ ಮಲ್ಕೊಂಬಿಡವಿ
ಹ್ಮ್ ನಾವನು ನೆನ್ನೆ ಹಾಕಿದ್ದು ಬಟ್ಟೆ
ಹ್ಮ ಹ್ಮ
ಹ ಅದು ಒಣ್ಗಿರ್ಲಿಲ್ಲ ಅಂತ ಅಂದ್ಬಿಟ್ಟಿ ಒಂದ್ ಸ್ವಲ್ಪ ಒಣ್ಗಿತ್ತು ಒಂದ್ ಸ್ವಲ್ಪ ಒಣ್ಗಿರ್ಲಿಲ್ಲ ಅದಕ್ ಮತ್ತೆ ಹಾಕಿದ್ವಿ ಇನ್ನೆಲ್ಲ ಅದು ನೆಂದೊೋಗಬಿಡುತ್ತೋ ಪೂರಾ ಅನ್ಬಿಟ್ಟು
ಹ್ಮ್
ಹ್ಮ್ ತಗೊಂಡ್ ಬಂದಬಿದವಿ
ಹ್ಮ್ ಅಲ್ಲೇ ಕೆಲ್ಸ
ಹ್ಮ್ ಮತ್ತೆ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಅದೇ ಸುಮ್ನೆ ಕೂತಿದ್ದೀನಿ ಇಷ್ಟೊತ್ ಅಲ್ಲಿ ನಮ್ ಫ್ರೆಂಡ್ ಮನೆ ಇರೋದ್ದು
ಹ್ಮ್
ಆ ಆಮೇಲೆ ನಮ್ ಮನೆಗ್ ಬಂದೆ ಆಮೇಲೆ ನಮ್ ಸ್ನೇಹಿತರತ್ರ ಸ್ವಲ್ಪ ಹೊತ್ತು ಕಾಲಲ್ಲಿ ಮಾತಾಡ್ಬೇಕು ಹ್ಮ ಪೂಜಾ ಮಾಡಿದ್ವಿ ಕೆಲ್ಲ ಮಸ್ತ್ ಆಗಿತ್ತು ಹುಲ್ ಸೆಟಿಸಸ್ಫ್ಯಾಕ್ಷನ್ ಆ ಹತ್ರ ಮಾತಾಡ್ಬಿಟ್ಟು
ಹೌದಾ
ಹೌದು
ಹಾ ನಾನ ಏನ್ ಮಾಡ್ತಾ ಇದ್ದೆ ಗೊತ್ತಾ ಕಾಫಿ ಕುಡಿತಾ ನಾನ ಇಡ್ನೆಲ್ಲ ಆಗ್ಲೇ ಕಾಫಿ ಇಷ್ಟ ನನಗೆ ಅಂತ
ಹ್ಮ್
ಬಿಡಕ್ ಆಗಲ್ಲ ಅದು ಏನ್ ಆದ್ರು ಅದನ್ ಬಿಡಕ್ ೆಲ್ಲ ಕಾಫನ್ ಕುಡಿತಾ ಇದ್ದೆ ಹಂಗೆ ನಮ್ಮಮ್ಮಿ ತಿಂಡಿ ಮಾಡಿದ್ರು ಅಂದ್ರೆ ತಿಂಡಿ ಅಂದ್ರೆ ಅದೇ ಗೊತ್ತಾ ನಿಮ್ಗೆ ಅಹ ಚಕ್ಲಿ ತರ ಅದನ್ನ ಒಣಗಿಸಬಿಟ್ಟು ಎಣ್ಣೆಲ್ಲ ಹಾಕ್ತಾರಲ್ವಾ
ಹೌದೌದುದು ಹಾ ಅದನ್ನ ಏನ ಅಂತಾರಲ್ಲ ನೂರು ಕೊ ಏನು ಆನ್ಸರ್ ಅಲ್ಲ
ಆ ಅದೇ ಮಾಡಿದ್ರು ಆಹ ಇದು ಬಿಸಿಲುಗಲ್ದಲ್ಲಿ ಮಾಡಿದ್ದು ಅದ ಇನ್ನು ಹಂಗೆ ಇದೆ ನಮ್ಮ ಅಕ್ಕ ಸ್ವಲ್ಪ ಹಾಕ್ಕೊಡು ನನ್ಗೆ ಅ ಅದಕ್ಕೆ ಹಾಕೊಟ್ಟಿ ನಾನು ಸ್ವಲ್ಪ ಹಾಕ್ ಹಾಕೊಂಡು ಒಳಗು ಕಾಫಿ ಮಾಡಿಕೊಟ್ಟಿ ನಾನು ಕಾಫಿ ಮಾಡ್ಕೊಂಡು ಕೂತ್ಕೊಂಡಿದ್ದೆ
ಹ್ಮ್
ಹ್ಮ್
ಮತ್ತೆ ಊಟ ಆಯ್ತಾ
ಊಟ ಮಾಡ್ಲಿಲ್ಲ ನಾನು ನೈಟ್ ಒಂದೆ ಸರಿ ಮಾಡ್
ಏನೋ ತಿನ್ಬೇಕ ಅನ್ನಿಸ್ತಿಲ್ಲ ಆದ್ರೆ ಮಮ್ಮಿ ಮಾಡಿರೋದು ಅ ಅಮ್ಮ ಮಾಡಿರೋದು ಎಲ್ಲಾ ಚಪಾತಿ ಗೊಜ್ಜು ಎಲ್ಲಾ ಹಂಗೆ ಇದ್ಯಾ ಇವಾಗ್ ಬಂದ್ರೆ ಬೈತಾರೆ ನೋ ಒಂದ್ ಬೈಯಕ್ಕೆ ಇವಾಗ ತಿನ್ಬೇಕು
ಹ್ಮ್
ಹ್ಮ್
ತಿಂತೀನಿ ತಿಂತೀನಿ ಇವಾಗ ಕಾಫಿ ಕುಡಿತಾ ಇದ್ದೀನಲ್ವಾ ಕಾಫಿ ಕುಡ
ಅವರು ತಿಂಡಿಗೋಸ್ಕರನೇ ಮಾಡಿಕಿರ್ತಾರೇ ಕಷ್ಟ ಆಗಿದ್ದಿ ಬೆಳಿಗ್ಗೆ ನೀವ ನೋಡಿದ್ರೆ ಈ ತರ ಆಡ್ತೀರಾ ಪಾಪ ಅವ್ರಗ್ ಬೇಜಾರ್ ಆಗಲ್ವಾ.
ಅವ್ರ್ ಬಂದ್ರೆ ಬೈತಾರೆ ನಾನೇ ನಾನ್ ಮಕ್ಳು ತಿನ್ಲಿ ಅಂತ ಇಕ್ಕಿದೀನಿ ನೀವ್ ಯಾರು ತಿಂದಿಲ್ಲ. ನಾನಾದ್ರೂ ಎತ್ಕೊಂಡ್ ಹೋಗ್ಬಿಟ್ಟಿರ್ಬೇಕಿತ್ತು ಕೆಲ್ಸಕ್ಕೆ ಅಂತ ಬಯ್ತಾ ಇರ್ತಾರೆ. ಹ್ಮ್
ಅದನ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಾಅಲಾ.
ವೇಸ್ ಏನಕ್ಕ ಆಗುತ್ತೆ ಮತ್ತೆ ನಾವೇ ತಿನ್ಂತೀವಿ ರಾತ್ರಿಗೆ.
ಹ್ಮ್ ರಾತ್ರಿಗಂತ ಏನಕ್ ಇಗ್ತೀರಾ ಇವಾಗೇ ತಿನ್ಬೋದಲ್ಲ. ಅದು ನಿಮ್ಮ್ ಮಮ್ಮಿ ಕೆಲ್ಸದಿಂದ ಬಂದಿ ನೋಡಿದ್ ತಕ್ಷಣ ಅವ್ರಗ್ ಬೇಜಾರ್ ಆಗಲ್ವಾ
ಅದೇ ಅದೇ ತಿಂತಿನ್ ಇವಾಗ ತಿಂತೀನನ್ ಬಿಡಿ. ನೀವೇನಕ್ ಟೆನ್ಷನ್ ತಗೋತಿದ್ದೀರಾ. ತಿಂತೀನಿ ಬಿಡಿ ಯಾಕ್ ನೀವ್ ಟೆಂಕ್ಷನ್ ತಗೊಂಡ್ಬೇಡಿ ಬಿಡಿ.
ಅಂದ್ರ್ ಆಸ್ ಅ ಹ್ಯೂಮನ್ ಅಂದ್ರೆ ಆ ಮನುಷ್ಯರು ಟೈಮ್ ಟೈಮ್ಗೆ ಯಾವ ಸಮಯದಲ್ಲಿ ತಿನ್ಬೇಕು ಆ ಸಮಯದಲ್ಲಿ ತಿಂದರೆ ಒಳ್ಳೇದು. ಹಾ ತಿನ್ಬುಟ್ಟವಲ್ಲ.
ಎಷ್ಟ್ ಏನ್ ತಿಂದ್ರಿ.
ನಾ ನಿಮ್ ಮಮ್ಮಿ ಕಾಯ್ಸ್ ಸರ್ ಮಾಡಿದ್ರು ಅದಕ್ಕೆ ನಮ್ ನಮ್ ಫ್ರೆಂಡ್ ಮನೇಲ್ ಇದ್ನಲ್ಲ. ಸೊ ನಮ ಫ್ರೆಂಡ್ ಅವರು ನೂಡಲ್ಸ್ ಮಾಡಿದ್ರು ಹ್ಮ್
ಇಂತದದೆಲ್ಲ ಹೋಗುತ್ತಲ್ವಾ ಒಳ್ಗಡೆಗೆ.
ಹ್ಮ್ ನೂಡಲ್ಸ್ ಮಾಡಿದ್ರು ಅದು ಅವನ್ ಸ್ವಲ್ಪ ನಮ್ ಫ್ರೆಂಡ್ ನಮ್ ಸ್ನೇಹಿತರು ಸ್ವಲ್ಪ ಲ್ಪ ಮಿಸ್ಟೇಕ್ ಮಾಡ್ಬಿಡಿ ತಪ್ಪ ಮಾಡ್ಬಿಟಿದಾನೆ. ಹ ಉಪ್ಪುನಾಗ ಕಡಿಮೆ ಆಗ್ಬಿಟ್ಟು ಖಾರನ ತುಂಬಾ ಹಾಕ್ ಬಿಟಿದಾನೆ. ಹಿಂಗೇ ಪ್ಲೇಟ್ ಪ್ಲೇಟ ಅಲ್ಲಿ ಒಂದ್ ತಟ್ಟೆದಲ್ಲಿ ಹಾಕೊ ಬಂದ್ರೆ ನ್ಗೆ ಮಕ್ಕಕ್ಕೆ ಹೊಡಿತಾದೆ ಗಾಟು. ಅಷ್ಟು ಖಾರ ಹಾಕೊ ಬಂದ್ಬಿಟ್ಟಿದಾರೆ. ಏನ್ ಮಾಡೋದು ಮಾಡಕೊಟ್ಟಿದ್ದಾರೆ. ವೇಸ್ಟ್ ಮಾಡ್ಬೇಕು ಅದೇ ನಮ್ಮನೆೇ ಅಲ್ವಲ್ಲ. ಸ್ನೇಹಿತರು ಅಂತ
ನೀವು ಉಪ್ಪಾಕಂಬೇಕತ್ತು.
ಹ್ಮ್ ಸ್ನೇಹಿತರ ಮನ್ದಲ್ಲಿ ನಾವ್ ಹಂಗೆ ಕೇಳಕ್ ಆಗಲ್ವಲ್ಲ ಉಪ್ಕೊಡಿ ಅದ್
ನೀವ್ ಖಾರ ಇದೆ ಅಂತ ಹೇಳಿದ್ರಾ ಹ್ಮ್ ಖಾರ ಇದೆ ಅಂದ್ಮೇಲೆ ಉಪ್ಕೊಡಿ ಅಂತ ಕೇಳಿದ್ರೆ ಏನಾಗ್ಬಿಡತ್ತೆ.
ಬೇಡ ಬಿಡಿ ಅವ್ರ ಕಷ್ಟ ಬಿದ್ದಿದಾರೆ ಕಷ್ಟ ಮಾಡ್ ೊಂಡ್ೋಗರಸ ನಾವು ಅದಕ್ಕ ತಿಬೇಕಲ್ಲ ಅದಕ್ಕ ಹ್ಮ ನೀವಲಗಿಲ್ವಾಚ ಮನೆಲ್ಲರಲ್ವಲ್ಲ ನೀವನಮ್ಮ ಹತ್ರ ಹಂಗೆ ಮನೇಲಿ ಇದಿದ್ದೀರಾ
ನಾನ ಎಲ್ ಮನೇಲಿರಲ್ಲ ಮನೇಲ್ಲೇ ಇರ್ತೀನಪ್ಪಾ ನಾನು
ಹೌದಾ ನನ್ಗೇನ ಕನ್ಸ ಅಲ್ವಲ್ಲ
ಸರಿಯಾಗಿ ಅದಿಕ್ಕೆ
ಹ್ಮ್
ಹ್ಮ್
ಎನಿ ಟೈಮ್ ಆಚೆ ತಳೋದ ಆಗ್ಬಿಡ್ತದೆ
ಇಲ್ಲ ಇಲ್ಲ ನಾನು ಮನೇಲ್ಲೇ ಇರ್ತೀನಿ ಏನಾದ್ರು ಕೆಲ್ಸ ಇದ್ರೆ ಮಾತ್ರ ಹತ್ರನೇ ಹೊರಗಡೆ ಹೋಗೋದು
ಹ್ಮ್
ಅದವ ಕಾಸ್ ಬೇರೆ ಇಲ್ವಾ
ಹ್ಮ್
ಹ್ಮ್ ನಿನ್ನೆಲ್ಲ ಹೋಗೋದಿ
ನಮ ಫ್ರೆಂಡ್ಸ್ ಒಬ್ರು ಹೇಳ್ತಾ ಇದ್ರು ಆ ಒಂದು ಕೆಲ್ಸ ಇದೆ ಅಂತ ಮಾಡ್ತೀರಾ
ಎಲ್ಲಿ
ಹ ಪಾರ್ಟ ಟೈಮ ಜಾಬ
ಅದ ಏನ್ ಏಂದ್ರ ಮೇಲೆ
ಅದು ಅದೇ ಡೇಟಾ ಎಂಟ್ರಿಂಗು ಈಥರ
ಹ್ಮ್ ಮನೇಲೆ ಕುೂತ್ಕೊಂಡು ಮಾಡದ
ಇಲ್ಲ ಅದು ನಿಮ್ಗೆ ಹೆಂಗ ಅನ್ಸುತ್ತ ಹಂಗೆ ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತ ಹಂಗೆ
ಸರಿ ಮಾಡೋಣ ಬಿಡಿ ಹೇಳಿ ಯಾವಾಗ ಏನು ಅಂತೆಲ್ಲ
ಹ್ಮ ನೀವು ಓಕೆ ಅಂದ್ರೆ ನಮ್ಮ್ ಫ್ರೆಂಡ್ಗೆ ದಕ್ಕಿರ್ತೀನಿ ಅವ್ನ್ ಕರೀತಾನೆ ಒಂದೇ ಟೈಮ್ ನೀವ ಹೋಗಿ ಇಂಟರ್ವ್ಯೂ
ಹ ಸರಿ ಅಂಗೇ ಮರಯಣ
ಹ್ಮ
ಒಂದ್ಸರಿ ಹೇಳಿ ನೋಡಿ ಹಾ ಹೇಳಿ ಹೇಳಿ ಅವ್ರಗ್ ಹೇಳಿ
ಹ ನಿಮ್ಮ್ ಮನೆಯಲ್ಲಿ ನಿನ್ ತಂದೆ ತಾಯಿ
ನೀವು ಫಸ್ಟ್ ರನ್ ಕನ್ಫರ್ಮ್ ಮಾಡಿ
ಕನ್ಫರ್ಮ್ ಆಗಿದೆ
ಹ್ಮ್ ಸರಿ ನೀನ್ ನೀವ್ ಅದನ್ನೆಲ್ಲಾ ನಮ್ಮ್ ಮನೆ ಬಗ್ಗೆ ಯೋಚನೆ ಮಾಡ್ಬಿಡಿ
ಹ್ಮ ಯಾಕಂದ್ರೆ ಹೆಣ್ಮಕ್ಳ ತಾನೆ ಹೆಣ್ಮಕ್ಳನಾಗ ಆಚೆ ಬಿಡಕೆ ತುಂಬಾ ಯೋಚ ಚನೆಮಾಡ್ತಾರೆ
ಹ್ಮ್ ಮತ್ತೆ ಬಾರಷ್ಟ ದಿನ ಮಾರಣ
ಹಾ
ಎಂತ ಹ್ಮ
ತ ಸರಿ ಸರಿತ ಹೇಳಿರ್ತೀನಿ ನಮ ಫ್ರೆಂಡಿಗೆ ಓಕೆನಾ ನಮ್ಮ ಫ್ರೆಂಡಿಗೆ ಎಲ್ಲಿ ಇರ್ತೀನಿ
ಹಾ ಕೆ ಕೆ ಹೇಳಿ ನಂಗೆ ಕರೆ ಮಾಡಿ ಓಕೆನಾ
ಹ್ಮ್ ಮ
ಹ್ಮ್ ಮತ್ತೆ ನೀವ್ ಮಾಡಲ್ವಾ
ನಾು ಆಲ್ರೆಡಿ ಒಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳೋಣ ಅನ್ಕೊಂಡಿದ್ದೀಿ
ಏನು
ಹ್ಮ್ ಏನ ಒಂದ್ ಬಿಸ್ನೆಸ್
ಹ್ಮ್ ನೀವ್ ಅನ್ಕೊಂಡಿದ ತಕ್ಷಣ ಆಗ್ಬಿಡಲ್ಲ ಅಲ್ವಾ
ಮಾಗ್ಲು ಮನ್ಸಿದ್ರೆ ಆಗ್ಬೋದು
ಹ್ಮ್ ಅದೇ ಏನ್ ಮಾಡ್ಬೇಕಂತ ಅನ್ಕೊಂಡ
ಕರೆಕ್ಟ್ ಐಡಿಯಾ ಇದ್ರೆ ಒಳ್ಳೆ ಐಡಿಯಾ ಬೇಕಾಗಿತ್ತು ಮತ್ತೆ ಸ್ವಲ್ಪ ಜೊತಲಿ ನಿಂತ್ಕೊಂಡು ಸಪೋರ್ಟ್ ಮಾಡೋರ್ ಬೇಕಾಗಿತ್ತು ಹ್ಮ್
ಕೊಡೋಣ ಬಿಡಿ ನೀವು ಸ್ಟಾರ್ಟ್ ಮಾಡಿ ಶುರು ಮಾಡಿ ನಾವು ಹಿಂದೆನೆ ಬರ್ತೀವ ಹಂಗೆ
ಕ
ಹ್ಮ್ ಮತ್ತೆ
ಹೇಳ್ಬೇಕು ನೀವ ಹೇಗಿದೆ ನಿಮ್ ಲೈಗ
ಅದೇನು ಚೆನ್ನಾಗ ಇದೆ ಅದೇ ಮನೇಲಿ ಕುೂತ್ಕೊಂಡ್ಂಬಿಟ್ಟಿದ್ದೀನಿ ಅದೊಂದೇ ನಾನ್ ಇಷ್ಟ ದಿನ ಆದ್ರು ಮಕ್ಳಗ್ ಪಾಠಗಳು ಹೇಳ್ಕೊಟ್ಟೆ ಆದ್ರು ಏನಾದ್ರು ಒಂದದ್ ಒಂದ ಎರಡ್ ಗಂಟೆ ಅಷ್ಟು ತ್ತವರೆಗೂ ಅವ್ರ ಮುಂದೆ ಕುೂತ್ಕೊಂಡು ಏನೋ ಒ ದುಡಿತಾ ಇದ್ದೆ ಇವಾಗ ಅದು ಇಲ್ದಿರ ನನ್ಗೆ ತಲೆ ತಿಕ್ಲಿ ಹಿಡಿತಾ ಇದೆ ನಮ್ಮ್ನೆಯವ್ರನ್ನ ಎಷ್ಟ ಅಂತ ಕೇಳೋುದು ಹೇಳಿ
ಹೌದೌದುದು ಹ್ಮ್ ಹ್ಮ ಡ್ಡಿ ದುಡ್ಡಿರೋವಾಗೆ ನಿಮ್ಗೆ ಬೇರೆ ತಥರ ಮಜಾ
ಹೌದು
ಹ ಹದುರ್್ದಿನ ವಾ
ಹ್ಮ್ ನಿಲ್ದಿರವಾಗ ಉನ್ ಇದ್ ಇದ್ದಾಗ ಕುೂಡಕೊಂಡಿರ್ಬೇಕಿತ್ತು ಅಂತ ಅನ್ನಿಸ್ತಿದೆ ಗೊತ್ತ
ಹ್ಮ್
ಹ್ಮ
ನೀವು ದುಡ್ಡಿದ್ದಾಗ ನಿಮ್ಮ ಸ್ನೇಹಿತರನ್ನ ಬನ್ನಿ ಆಚೆ ಹೋಗಿ ಆಗ ಆಚೆ ಹೋಗೋಣ ಆಚೆ ಹೋಗೋಣ ಅಂತ ಕರತಿದ್ರು ಇವಾಗ ಅವರು ನಿಮ್ಮನ್ನ ಕರತ ಇದ್ರೆ ನೀವು ಬರಕ್ ಆಗ್ತಾ ಇಲ್ವಲ್ಲ
ಹೌದು ನಂಗಲ್ಬಿಟ್ಟಿದೆೆ ಅದೇ ಕಾಸ ಇಲ್ದಿರ ಅವಾಗ ಎಲ್ ಹೋಗ್ತಿೀರಾ ಹೇಳಿ
ಮತ್ತ ಅವರು ನೀನ್ ನೀನ್ ಕಡ್ದಾಗ ಅವರು ಬರಲ್ಲ ಅಂದ್ರೆ ನೀನು ಅವರು ತಲಸ ಚಾರ್ಪ ಮಾಡ್ಕೊಂಬತಲ್ಲ
ಆ ನಾನ್ ಮಾಡ್ಕೊಂಡಿದ್ದಕ್ಕೆ ನಾನು ಇದ್ದಾಗೆ ಕರ್ಕೊಂಡ್ ಹೋಗ್ತಾ ಇದ್ದದು ಇಲ್ಲಾ ಅಂದ್ರೆ ಯಾರ್ು ಕರ್ಕೊಂಡ್ ಹೋಗ್ತಾರೆ ಹ
ಹೌದೌದು
ಹ್ಮ್ ನಾನನ್ ಅವಾವತ್ತು ಯಾರೂನು ಬನ್ನಿ ಬನ್ನಿ ಹೋಗೋಣ ಅಂತ ಯಾರನುೂ ಫೋರ್ಸ್ ಮಾಡಿಲ್ಲ ಕರಿತೀನಿ ಅವ್ರಗ ಇಷ್ಟ ಇದ್ರೆ ಬರ್ಲಿಲ್ಲಾಂದ್ರೆ ಬೇಡ ಬಿಡಿ
ಹೌದು ಅ ಇಷ್ಟ
ಹ್ಮ್
ಹ್ಮ್ ಸರಿ ಐತಿೀರಿ ನಮ್ಗೆ ಬೇರೆ ಕರ ಎಲ್ಲ ಬರ್ತೈತ ನೋ
ಹ್ಮ್ ಸರಿ ಸರಿ
ಹೌದು